ನಾನ ಕೇಳಲ ಮಲು ಶಟ ಮಾತ್ರದು ನ ತ ಇತ ಕೊತ್ತ ಯಾರ ಯಾಕ್ ಮ ರೆಡಿ ಮಾಡಕ್ ನೋಟ್ಟು
ನಿನು ಮಾಡದಾಗೆ ಕೂಡ ನಾ ಮಾಡಿದ್ದು
ನಾ ಹತ್ತಿಂದ ಮಾಡ್ದಾನ ಈ ಈಗ್ ಮಾಡ್ದನು ಆ ಮಾಡಿದ್ದು ಮನ ದಿವಸ ಈಗ್ ಬಂದಾನ ಈಗ ಅದು
ಇನ್ನೇನ್ ಮಾಡದ್ ನೋಡರಿ ಮಾತಾಡುವದು ಹಂಗೊಳಗ್ ತಕೊಳ್ಳಿ ಚನ್ನವನ್ ಈಗ್ ಬಂದದಾ
ಬರಬರು ತಕನಿಯ
ಮೆಸೇಜ್ ಹಾಕರು ಅಲ್ಲಿ ನೀನ ರೆಡ್ಡಿ ಅಂದಿದ್ದಂತಲ ಅದ ಇಸ್ಕೊ ಬಂದೇನು ಸಚಿ ನಿನ್ನೆ ರೆಡ್ಡಿ ಹೇಳನ ತಲ ಅದ ಇಸ್ಕೊ ಬಂದನುು
ಹ ನ ಆ್ತಗಲ್ಲ ಹನ್ಸ
ನಾವ ಇನ್ನು ಮರನ್ ಅಂಕಲ್ ಮಾಡಕ್ಐತಲ್ಲ ಎಲ್ಲಿ ಅದಕ ಕೆಲ್ಸ ಮಾಡ್ತವನಿ
ಯಾನ್ ಏನ ಯಾನು ಅನ್ನಕ್
ಏನು ಒಂತರ
ಅ ಯಾವಬ್ಳ ನನ್ ಕೇಳಿಸ್ತ ಗ ಬೇಕ ಚೋಗ್ ಬಲೆ
ಹ ಈ ತರ ಮಾತಾಡಿದ್ದೆ ನೀನು ಹಂತ ಕಾಮಲ್ಲಂತ ಕ ಬಾಕಿ ಇರ್ಕಲ್ಲ
ಹ್ಮ್ಮ
ಲೌಡ್ ಸ್ಪೀಕರ್ ಕೂಡ
ಕನ್ನಗ ಕಂದಗಾಲದರು ಕಂದಗಾಲದ ಹೋಗಪ ತ
ಹೋಗ ಆಯ್ತ
ಸುರ್ವಯತ ಬಿಸಿಲು
ಹಾ ಚಿನ್ನ ಕಳ್ಸಿ ಬಿಡು
ಹ್ಮ್ ಫೋನ್ ಬೇರೆ ಬರ್ತ
ಬುಡು ಎತ ಬಡ ಇಂತ ಹೊತ್ಲೆ ಎಲ್ಲ ಎತ್ಬಡುದು ಕೂಡೆ ಯಾರ ಮಾಡೋರು
ಫಡದನಾ
ಹ್ಮ್ ಆಮೇಲೆ ಮಾಡ್ಬಿಟ್ಟ ಎತ್ತತ ಕೊಡವರ ಎಷ್ಟದಗಾರ ಕೊಡ್ತನಂತ ಕೂಡ ತರ ಕೆಕಡ
ಇ ಟ ಬಂದಿ ಸಿಕ್ಕ್ಬಡ್ರ ಅ ಮ ಆ ಸಿ
ಹ್ಮ್ ಅಲ್ಲಿರ ಕಡಿಯ ಹೆಂಗ್ ಬಂದಿರ್ ಸಿಕ್ಕದು ಅದೇನಿದೆ ಅದು ಈರುಳ್ಳಿ ಮೆಣಚೆಕಾಯ ಈಗ ಬಂದಿರು ಈಗ ಮುಗ ಹಬಕ್ಕ
ಬೇರೆವ ಚರ್ ತ ಕೊಡತ್ತನದು ಅಾದ
ಈ ಶಾಲ ಹೇಳಿಿದೆಯ
ಇ ಎರ ರೂಪಾಯ ಎರಸ ನೋಡಿದಲ್ಲ
ನಂತ ಪ ಬಾಂತನ ಅಲ್ಲಿಕ್ ಹೋಗ ಇಲ್ಲಿಗೆ ಬರ್ಬದುಮ್ರೆ
ಹ ಮೂರು ಬರೋಕಾಗ್ದ ಈಗ ನೀನೇ ಕೊಡಬೇಕು ಎಡ್ ಸಾವಿ ಕೊೋಿದ ಅ್ರ ನಗೆ ಎಡು ಮೂರ್ ಸಿರ ಕೊಿಗೆ ಮಾತ
ನಾ ಎರಡ್ ಮೂರ್ ಸತ ಬಾ ಅಂದತ್ಲು ಬರಲ್ ನೀನು ನಾ ನೀನು ನಮ್ಮಲ್ ಬಡ ದಿನ ಆಗ್ಲಿ ಬಾಂದಲು ಬರ್ಿ ಇ ತರ್ ತರ್ಕ ಹಾಗ ಬಾ ಅಂತ ನೀ ತರ್ಕ ಬಾ ತರ್ಕ ಬಾ ಅಂತಿದೆ ನೀ ಹುಡ್ಕೊ ಬರಕದ ಅಂತ ಗಾಡಿ ಇಲ್ಲ ಅನಿಲ್ಲ
ನಮ ತ ಪಪದ ಮೇ ಯಐತಿಗ ನೀನ್ನ್ ವೆಸ್ಟ್ ಮಾಡೋದು
ಹ್ಮ್ ಮತ್ತ ಈಗ ಏನ್ ಮಾಡಡಕದ ನಾವ ಅವತ್ಗ ನಾವ್ ನೀ ಬೆಲ್ದ ನಾನು ನಾ ಬೆಲ್ದತ ನೀನು ಬೆಲ್ದಿರ್ತಿಿ ನಾವವು ಬೆಳೆದ ಅದಕ್ ನೀ್ ಬೆಳದಿ ಇರ್ತವಿ ಅದಕ್ ಬತೀನಿ ನಾನು ವರ್ಸ ಆಯ್ತು ಬಿಡು ನೀ ಕೊಟೆ ಈಗ್ ಕೊಟೆ
ವರ್ಷ ವರ್ಷ ಆಗಿಲ್ಲ ಹಾಗ ಈಗಾಕ ಕೊಂಡಿಲ್ವಾ
ಹ ಬೆಳ್ಳುಳ್ಳಗ್ ಉತ್ ಮಾಡಿಿಕೊಂಡ್ರೆ ಮೂರ್ ತಿಂಗ್ ಆ್ತು ಅಲ್ಲಿ ಆ ಗಿಡ್ ಹಾಕಿದದ್ಮ ಮೂರ್ ತಿಂಗ್ ಆರು ತಿಂಗ್ ಹ ಬ ಬೀಟ್ಬಟೋಟ್ ಹಾಕಿದೆಲ್ಲ ಆಗಡ್ತ ತಿಂಗ್ ಒಂಬತ್ತು ತಿಂಗ ಆಯ್ತು ಬೀರಾಡ್ಗಿಂದ ಮುಂಚೆ ಹೊಡೆದಿದ್ದು
ಬಿೀಟಡಿದ ಕಡಿ ನ ತಪ್ಪಗ
ಇತ್ತುೋ ಕಡ್ಡಿ ನಮ್ಕಟ್ಟತಿಲ್ವಲ್ಲಾ
ಕೊಟ್ಟಿದನಾರ ಈ ವರ್ಷ ಕೊಟ್ಟ ನೋಡ ಕೊನಲ್ಲಿ
ಗ್ರೂಪ್ ಎಲ್ಲಾ ಪೋಟ ಆದದ ತಗದು್ ನೋಡು
ನೀಡು ತಗತಗ ಯಾವತ್ ಈಗ ನ್ ಹೇಳತ್ತ
ಆಟ ತಾಕಬಾ ಎಲ್ಲನೂ ಸೇಸ್ ತರ್ಕವಾಗಬೇಕ್ರ
ಫೋಟಟ್ಟ ಬ ಹ್ಮ್ ಅ .
ಹಿಂಗ ತಂದು ತರ್ದು ಕೊಡಬೇಕಾಯ್ತ ಈಗ ನಾನು.
ತಿರುಗು ದುಡ್ಡು ಇಸ್ಕ ಎಷ್ಟ ಮೂರ್ ಸಾವರ ಮೂರ್ರ್ ಸರ ಇಸ್ಕ ಆಡ ಅಣ್ಣ ಕೊಡಬೇಕು ಈಗ.
ಸರಿಯ ಏಳ್ನೂರು ಟನ್ಗ. ತೊಂಬತ್ ಮುನ್ನೂರು ಟನ್ಗ ಸಾವಿರ ಕಡ್ಡಿ ಮೂರುವರ ನಾಕವರೆ ಸಾವಿರ ಕಪಿಗ ಒಂದ್ ಸಾವಿರ ಐದುವರು ಸಾವಿರ ಕೈಸು
ಇದದೆೇರದು
ಸ್ಕೂಲ್ ಮನೆಯಿಂದ ಹ್ಮ್
ಜಾವ ಆಗದ ಮಾಡುವ್ದಮ್ಮಗೆದ
ನಡೋ ಮನೆಸ ಹ್ಮ ಕಲಾಕ್ಕೆ ಎತ್ರಲ್ಲೋಡ್ತಣ ಎ ಮನ ನ ಸುನೆ ಆ ಅನ ವನ ಸು ಮರ ದೂಷ ಕನ ಬಿಲ್ತ ಸ ನಿನ್ನೆ ನಿನ್ನೆ ಭಯಂಕರ ಬಿಸ್ಲು. ನೋಡ್ದ ಅಣ್ಣ ಆಗ್ಲೇ ಕಂದಾಗಲ್ಲ ತಲುಪಬಿಟನಾ.
ನಾನ್ ಹೇಳದೇ ನೀಗ್ ಮಾಡದ ನಾನು.
ಆಗ್ನಿಲ್ಲಾ ಕೆಲ್ಸ ಆಯತು ಅಂತ ನೋಡ್ಕೋಬೇಕ್ರ ಪಕ್ಕ ಅದ್ನೇಮದ.
ಹ . ಬಾ ಬಾ.
ನೋಡ್ದ ಆಮೇಲೆ ಹೋಗ್ಬಕ್ಕು ಮರ್ತ್ ಬಿಟ್ಟೆ ಅಂತಾನ.
ವಾ ಏ. .
ಹ .
ನೋಡ್ದ ವಿಡಿಯೋಲ್ಲ ರೆಡ್ಡಿ.
ಯುದ್ನ.
ಮಳೆೆಯದಾ.
ನೀರ್ದು.
ಹ್ಮ್.
ಹ್ಮ್ ನಮ್ಮ್ಣಿಲಿ ಎದ್ರ ಬಿಡ್ತಿದ್ದು ಬುಡ್ಡ ಇದು ಆ ತರ ಮಳೆ ಏನಲ್ಲ ಕ.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
ನಿಮ್ಮ್ ಹೊಲ್ಸಪ ಇದು.
ಹ್ಮ್.
ನಿಮ್ಮಕ ಹೊಯ್ತ ಎಲ್ಲ ಮರ ನಿಮ್ಮ ಮಳಕೆಲ್ಲದ.
ರೋಡ್ಲ ಇತ.
ಮತ್ತ. ನೀವುಪುರ ಕೆರಗೆರು ಅದಮಗೆರು. ಅದಾದ್ನೇ ಸುಮ್ ಕೈಸ ಸುಮ್ನೆ ಎರಡ್ ಎರಡು ಮೂರ್ ಮೂರು ಸದ ಹ. ಎಟಪ್ಪ ಇದು ಇನ್ನೂ ನಿಮಷ ರೋದು ಯತಪ್ಪ. ಅವ ಸ ಮ್ಯಾ . ನಮ್ಮ ಒಂದ ಕೀಟ. ಕಡಿ ಗೋರಗೋರಿ ಎಸ್ತ ನವಾ. ಮಾತಾಡೋದು ಕೇಳ್ತಾ ಇದ ಅಣ್ಣ. ಹ್ಮ ಕೇಳ್ತತಿ ವಿಡಿಯೋ ಮಾಡ ನೀನ್ ಮಾತಾಡೋದ ಕೇಳ್ತನೆ.
ವಿಡಿಯೋ ಕಳ್ಸುತ್ತ ವಿಡಿಯೋ ವೀಡಿಯೋದಳ ಮಾತಾಡೋದು.
ನಿಂಗೆ ವಿಡಿಯೋ ವಿಡಿಯೋ ಮಾತಾಡ. ನಿಂಗ ಕೇಳ್ಸಿದ.
ಬೆಳಸ್ತು ಅಥ ಈಟ ಕಡ್ಡೆ ಎಂತಲ್ಲ.
ಓ ನಾ ಏನ್ ನೋಡ್ರು ಕೇಲ್ಸಿದಂಗ್ರ ನಿಂಗ.
ಹ್ಮ್ ಆ ವಿೀಡಿಯ ಮಾಡಕಕ ಹತ್ತ ಮರ
ಆಟವ ದಿಂದ ನೋಡ್ತಿದಿ ಮತ್ ಏಾನ ಕೇೇಳಸನೇ ನಿಂಗ
ಇದೊಂದು ನೀ ಅದೊಂದು ಕೇಳಿಸತೀ ಬಿಡಿ ಅಷ್ಟೇ.
ಕಡ್ಡಿನ ಹೊರ್ತಾವ ಈಗ ಮ್ಯಾಲಿಂದ ಎಲ್ಲಿ ಬಂದ ಹರ್ಕೊಂಡ ಹೋಳಿ.
ಮಲೆ ಬಗುಟಿ ಕುಟಿ ಬತ. ಗುಡ್ಡ ಇರುವವಾಲಿ ಮ್ಯಾಲ ಮೂಲಲ್ಲಿ. ಹ ಕೆ ನೂರ ಅಲ್ಲಿಂದ ಬರ್ತ್ತ ನೀರು.
ಹೇ. ನಿಮ್ ಅಲ್ದ ತಿರಿಕಬಕ್ತಾನೆರ ಒಂದ್ ಗುಂಡಿ ಗಿಂಡಿ ಮಾಡ್ಕನಿಯ.
ಮೈತುಂಬಿ ಮತೋಗಿದ್ದಾ. ಇಲ್ಲೂ ನೀರಿದೆ.
ನಿಮ್ಮ ನಿಮ್ಚರ ಎರಡ್ ಮೂರ್ ಎಕರೆ ಇದ್ದ ನಡತೈತಿ ಅಲ್ಲಿಗೆ ಬತ್ತನ ಇಬ್ರು ಮಾಡ್ಕಮ್ಮ ಈನು ಪ್ರ ಕೆಲ್ಸಲ್ಲ
ಹ್ಮ್ ಹ್ಮ ಏ ಎಕರ ಮಕೊಂಡು ನಂ ಅರ್ಧ ಎಕರ ಬೂಟ ಕಡ್ಡಿಗ ಏ ಕೆಸ ಪತನಿ
ನಿನ್ಂಗಗೆ ಯಾರ ಯಕ್ರ ಬಿಡ್ಬಿಟ್ಟು ನಾ ಏನ್ ಬತ್ರೀ
ಕಟ್ಟಿ ಬಿಡುವ ನನ್ ಮೊದಲೆಲ್ಲಾ ಹಂಪಸ್ಲಿ ಮಾಡ್ಕತಿ ನೀರು ಅದಕ್ಕೆ ನಂಗೆಸ ನೀರು ನಾನಲ್ಲಿ ಒಡ್ಕ ಬೆಳ್ಕತೀಬೇಕಾರ ಹ್ಮ
ಎರಡುವರೆಕ್ರೆ
ಳ ಎಕರೆ ನಾಲ್ಪೂರ್ ಎಕರೆ
ವಂಗಲಲ್ ಮಡೆಯಾಡು ಪಕರ ಮಣ
ದುಡ್ಡು ಗಿಡಿ ಎಲ್ಲ ಮಾಡ್ತನ್ಿ ಬ ನ ನಂಗ್ ಒಂದ್ಕ್ರ ಹುಡಿಸ್ ಲಾಸ್ಟ್ ಈೀಸ್ ಕಡೆ ಟ ಬೆಳ ಬೆಳದ ಮ ಲಾಸ್ಟ್ ಈೀಸ್ ಕಡೆ ಟ ವರ್ಷ ಮಣ್ಣ ಹೇಳ್ದಂ ಖರ್ಚ ಮಾಡಿ ಇಲ್ಲ ನನ್ನನ್ನ ಮಾಡ್ಕತ್ನಿ ನನ್ಕರಲ್ಲಿ
ಹ್ಮ್ ನಿನ್ನೆ ಎಕ್ರ ಮಾಡ್ಕತ ನಿನ್ನೆ ಎಕ್ರ ದುಡ್ಡು ಎರ ಕಟ್ರ ನಿನ್ನೆ ಎಕರೆಲ್ ಒಳ್ಕಣಗ
ಅದ್ಾವನು ಕರ್ಗಳಿಲ್ಲ ಅಾಷ್ಟನ ಕೊಡ್ತೀನಿಯಾ ಜೊತೆ ಬರ್ಲ್ಲ ನಿಮ್ೊ ಪ್ರ
ದಿನ ಬರಾಗೋ
ದಿನೋ ಬರ್ಲ್ಲ ಒಂದ ಎಕರೆ ನಂಗ ಎರಕೊಂಡ್ರ ಒಂದ ಎಕ್ರ ಯಾವ ಒಂದ ಎಕ್ರ ಇರುತ್ತೆ ಒಂದ ಎಕ್ರ ಇ ಬಡ್ತೀ
ಎರಡ್ ದಿನ ಆಯ್ತು ಒಂದ ಎಕ್ರ ಮಾಡದಾಗ.
ಯಾನ ಒಬ್ಬಡು ಆತ ಅವ ಅಲ್ದರಿ ಒಂದ್ ಎಕರೆ ಕೆಲ್ತರಿ.